ಹಲೋ.
ಹಾ ರೀ.
ಎದ್ದಿದಿಲ್ಲ ಮಹಿ.
ಹ್ಮ್ ಎದ್ದಿವಿ ಎದ್ದಿವಿ ಆರಾಮಲ್ಲ ಹ್ಮ್ ಎದ್ದಿವಿರಿ. ಏನ್ ಮಾಡತ್ತರಿ.
ಏನಿಲ್ಲ ನೋಡ ಸುಮ್ ಕುಂತೀವಿ ನಾವು ಮುಂಜಲ್ಲೆ ಆರಕ್ಕೆ ಇದವಿ. ಸುಮ್ನೆಲ್ಲ ಎದ್ದು ಜರ ವಾಶ್ರೂಮ್ ಅದ ಹೋಗಿ ಬ್ರಷ್ ಅದ್ ಮಾಡಿ. ಮತ್ತೆ ನಾಕ್ ಟಾಸ್ಕ್ ಮುಗಿಸಿದೇ ಕಾರ್ಯವು.
ಹ್ಮ್ ಹ್ಮ್ ಹ್ಮ್.
ಟಾಸ್ಕ್ ಮುಗಿಸಿ ಹಾಲು ತಂದಿದ್ನಲ್ಲ ಜರ ಹಾಲು ಬಿಸಿ ಮಾಡ್ಕೆಂತು.
ವಟ್ ಡಯಟ್ ಮೆಂಟೆನೆನ್ಸ್.
ಹ್ಮ್ ಈಗ ಮಾಡ್ಲೇಬೇಕಕ್ ಯಾಕಂದ್ರೆ ಈಗ ಈಗ ನೋಡ ಈಗ ಜನ್ರೇಷನ್ ಹೆಂಗ ಅಂದ್ರ ಒಂದ ಮಾತ್ರ ಫುಡ್ ಸರಿಯಲ್ಲ. ಅದ್ರಲಂದ ಮಾಲ್ನ್ಯೂಟ್ರಿಷನ್ ಡಿಸರ್ಡರ್ಸ್ ಅವೆಲ್ಲ ಬಾಳ ಉಂಟಾವ.
ಹೌದೌದೌದು.
ಅದಕ್ಕೆ ಈಗ ನಾವು ಈ ಹಾಸ್ಪಿಟಲ್ ಹೋದ್ರ ಹಸ್ಪಿಟಲ್ದಾಗ ಎಲ್ಲ ಡಾಕ್ಟರ್ ಸಹ ಹಂಗೆ ಆಗಬಿಟ್ರ ಅವ್ರ ಟ್ಯಾಬ್ಲೆಟ್ ಮೇಲೆ. ನ್ಯೂಟ್ರಿಷನ್ ಕೊಡ್ತಾರ ಅದ್ರಕಿನ್ ಚಲೋ ಅಲ್ಲಿ ತೋಕಿಂತ ಮೊದಲು ನಾವೇ ಇಲ್ಲಿ ತಗೊಂಡ್ರೆ ಮುಗಿದೋಯ್ತಲ್ಲ. ಅದ ಮತ್ತೆ ಗುಳಗಿ ತೋಗ ಬೇಕು ಲಿವರ್ ಫೇಲ್ ಕಿಡ್ನಿ ಫೇಲ್. ಮ ಅದ್ರ ಬೇರೆದ ಇರುತ್ತ ಮತ್ತ ಮತ್ತ ಎಲ್ಲಾ ಇರೋದಕಿಂತ ಮೊದಲೇ ಈ ಕಡೆ ನಾವು ಎಲ್ಲಾ ನಾವೇ ಒಂದು ಜಾಗೃತಿ ಆಗಿ ನಾವೇ ಫ್ರೂಟ್ಸ್ ತಿನ್ನೋದು
ಹ್ಮ್ ಹ್ಮ್ ಹ್ಮ ಯಪಲ್ಲ ಬೇಗ ಯ್ಯಾಪ ತಿಂದ್ರೆ ದಾಂಟರ್ದಿಂದ ದೂರ ಇರೋದು
ಹಾಂ ಅಂತ ಅವು ಹೇಳದಾದ್ರೆ ಅದನ್ನ ಕರೆಕ್ಟ್ ಅದ ಆ ದಿನ ಒಂದು ತಿಿನೋಕ್ಕ ಆಗಲ್ಲ ಅಲ್ಲಗೆ
ಹಾ ಸರಿ
ತುಟ್ಟಿ ಇರ್ತಾವ ಹ ಸೀಜನ್ ಇರ್ಲದಾಗ ತಿನ್ನಕ್ ಹೋಗ್ಬಡ್ದು ದೊಟ್ಟ ಯಾವ ಸೀಜನ್ದಾಗ ಏನ್ ಬರ್ತಾ ಅದೇ ತಿನ್ಬಾಗ ನೋಡ್ಬೇಕು ಕರೆಂದ್ರ ಈಗ ನೋಡ ಈ ಈಗ ಈ ಸೀಸನ್ ಬಿಟ್ಟು ಈಗ ನೋಡ ಮ ಮಾಹಿನೋ್ಣ ಸೀಸನ್ ಇತ್ತೆ ಮಾಹಿನೋ ತಿಂಡಿಂದಿ ಕರೆಕ್ಟ್ ಕರೆಕ್ಟ್ ಹಣ್ಣು ಬರ್ತಾವ ಅದೇ ಈಗ ಹಣ್ಣ ತಿನ್ನೋಕ್ೋದ್ರೆ ಹುಳ ಬರ್ತಾವದ್ರ ನನಗೆ ಹೈಬ್ರಿಡ್ ಇರುತ್ತ ಅದ್ರಲ್ಲಿಂದ ಉಪಯೋಗ ಆಲ್ಲ ಲೈವಡ್ ತಿಂದ್ರನು ಈಗ ಯಾವ್ದ್ ನಡದ ಅಂದ್ರ ಈಗ ಚಿತ್ರಫಲಾನ ಸೀಸನ್ ನೋಡ ನೋಡು ಅದು ತಿನ್ನ ಬಕಿ ಡದಾಗ ಅವೆಲ್ಲಾ ಬಾಳ ಇರ್ತಾವ ಹ್ಮ್
ಮ್ಮ ಬೋನ್ ಸ್ಟ್ರೆಂ ಚಲೋ
ಹ ಚ ಸತಾಪಲ್ ಬಸ್ ಸ್ಟ್ಯಾಂಡ ಚಲ ಮತ್ರ ಅ ಅದ್ರ ಈಗ ನ್ಯೂಟ್ರಿಷನ್ ಅಂತತ್ರ ಸಿಕ್ಕೇ ಸಿಗ್ತದ್ರೊಳ ಹಣ್ಣಲ್ಲಿಂದ ಈಗೆಲ್ಲಾ ಗುಡ್ಡಗಳ ಎಲ್ಲ ತಿರುಗಾಡಿ ತರ ಬ್ತದೆ ನ್ಯೂಟ್ರಿಷನ್ ಇದ್ದಿದ್ದಿ ಯಾಕಂದ್ರೆ ಈ ಹೊರ ನಿಂದ ನ್ೂಟ್ರಿಷನ್ ತಗೋದ ಟ್ಯಾಬ್ಲೆಟ್ಸ್ ಅದ್ರಂದ ತಗೋದ್ರಿಂದ ಡಾಕ್ಟರ್ಸ್ ಹೇಳಲ್ಲ ಅವರು ಹಿಂಗ ಹಿಂಗ ಜನರು ಹೇಳ್ತಾರ ಆದ್ರರು ಬಾಳ್ ರೇರ್ ಯಾರನ್ನೋಬ್ರು ಹೇಳ್ತಾರೆ ಹಿಂ ಕಿನೋ ಹಿಂಗ ತಿಿನೋ ಅಂತೇಳಿ ಹ್ಮ್ ಅವ್ರು ಪ್ರಾಫಿಟ್ ಬೇಕಂದ್ರೆ ಒಬ್ೊಬ್ರು ಒಳ್ಳೆ ಇರ್ತಾರ ನಾವು ನಮ್ ನಮ್ದು ಫುಲ್ ಇದ ಇದ್ರ ಬಳಿ ಹೋದ ಅವ್ರು ಹೇಳ್ತಾರೆ ಹಂಗ ಏನಂತೇಳಿ ಹಗೆ ಈಗ ಮಾಡಂದವರು ಅಷ್ಟ ಅಷ್ಟು ಕೇರ್ ತಗೋದಿಲ್ಲ ಅವರು ಪತ್ತೆ ಹೇಳಲ್ಲ ಅಂದ್ರೆ ಈಗ ನಾವೇ ಅದೇ ಆಯುರ್ವೇದಿಕ್ ಮೆಡ ಡಾಕ್ಟರ್ ಬಳ್ಳಿಹೋ ಅಂದ್ರ ಅವರುಫಸ್ಟ್ ಡಿಸೀಸ್ ನೋಡ್ತಾರೆ ಏನಾಗಿದೆ ಅಂತ ಹೇಳ ಇವೆಲ್ಲ ತಿಳಿತಾರೆ ತಿಳ್ಕೊತಾರ ಅವ್ರು ತಿಳ್ಕೊಂಡು ಆಮೇಲೆ ಒಂದ್ ಟ್ಯಾಬ್ಲೆಟ್ ಕೊಳ್ತಾರ ಅದ್ರ ಕೂಡ ಅವರು ಏನ್ ಹೇತಾರ ಅಂದ್ರ ಇದ ತಿನ್ಬೇಕ ಇದ್ ತಿನ್ಬಾರ್ದ ಅಂತ ಹೇತಾರ ಆದ್ರ ಅದೇ ಮಾಡಂದವ ಹಂಗಗೆಲ್ಲ ಅವರು ಬರೇ ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸಿ ಬಿಡ್ಾರೆ ಏನಾಗಲ್ಲ ಎಲ್ಲ ತಿನ ಅಂತಾರೆ ಅವ್ರು ಯಾಕಂದ್ರೆ ಕಡಿಮೆ ಆಗಲ್ಲ ಎಲ್ಲ ತಿಂದ್ರ ಹ್ಮ್ ಆಯುರ್ವೇದ ಗೊತ್ತಿರ್ತಲ್ಲ ಮತ್ತೆ ತೆಂಗಿಂಗ ತಿಿಂದ್ರ ಸಮಸ್ಯೆ ಇವರು ಏನ್ ಈಗ ಟ್ರೀಟ್ಮೆಂಟ್ ಕೊಡಂದ್ರ ಅ ಹ ಅದ ಎಷ್ಟೋ ಶತಮಾನ ಹಿಂದಿೆ ಬರ್ದಿಟ್ಟಂತ ಒ ಬುಕ್ಸ್ ನಾಗ ಆಯುರ್ವೇದಿಕ್ ಸಂಸ್ಕೃತಾಗ ಅದನ್ನು
ಶುಶ್ರತಾ ಅವರರ
ಅವ್ರಲ್ಲರು ಮದ್ಲೇ ಹೇಳಿದಾರ ನಮ ಈ ತಿಳಿಯಲದ ಅಷ್ಟೇ ಈ ತಿ ಟ್ಟಿ ನೀವು ಬರೋ ಒಂದ ಕಾಲದಲ್ಲಿ ನೋಡಿ ಇ ಇವ ಏನ್ ಇಡತೇವೆ ನೋಡಿ ಮತ್ತ ಆಯುರ್ವೇದಿ ಹೊಸಸ್ ಹೋಗಬೇಕ ನಾವು ಯಾಕಂದೆ ಇಂಥವೆಲ್ಲ ಹೊಸ ಹೊಸ ಪ್ರಾಬ್ಲಮ್ುದಿಂದ ಮತ್ತು ನಾವು ಅಲ್ಲಿಗೆ ಹೋಗ್ಬೇಕ ನವು
ಹ ಆಯುರ್ವೇದಿಕ್ ಒಂಬತ್ ಮುಂಡಿನ ದಿವಸ ಒಳ ಆಯುರ್ವೇದಕ್ ಬರೋ ಚಾನ್ಸಸ್ ಐತಿ
ನಿ ಚಾನ್ಸಸ್ ಅಲ್ಲ ಈಗೆಲ್ಲಾ ಸಪೋರ್ಟ್ ಮಾಡಕೊಂತಾರ
ಸಪೋಟ್ ಮಾಡ್ತಾರ ಬಟ್ ಮಂದಿ ಎಚ್ಚರ ಆಗ ಮತ್ತೆ ಮತ್ತೆ ಮಂದ ಏನ್ ಮಾಡ್ತಾರ ಇದು ಜಲ್ದಿ ಕಮ್ಮ್ ಆಗದೆ ನೋಡ್ರಲ್ಲ ಇದ್ರನು
ಅದೇ ಈಗ ಎಲ್ಲಾ ನಾವ್ ತಿಳ್ದಾರ ಎಲ್ಲಾ ಹೇಳ್ಬೇಕಕ್ ಹಿಂಗ
ಗ
ಹ್ಮ್ ಎಜುಕೇಟೆಡ್ ಇದ್ದರು ಎಲ್ಲಾ ತಿಳಿದು ಹೇಳ್ಬೇಕಕ್ ಈಗ
ಯಾಕಂದ್ರೆ ಈಗ ಲಾಂಗ್ ಲೈಫಿಂಗ್ ಡಿಸೀಸ್ ಇರ್ತಿತ್ಲಾ ಶುಗರ್ ಪಿ ಕೆ ಎಲ್ಲಾ ಬಂದ್ರ ಅಂದ್ರ ಅ್ರ ಹೆಚ್ಚ ಪ್ರೆಪರ್ ಈ ಕಡೆ ಮಾಡರ್ನ್ ತೊಳೋ್ರ ಅವ್ರು ಮಾಡೋರ್ನ್ ಟ್ಯಾಬ್ಲೆಟ್ ಏ ಇರ್ೈ ಡೈಲಿ ಒಂದ ತಳ್ರ ಮತ್ತ ಈಡೆ ಆಯುರ್ೇದಕ್ ಮಾಡರಿ ಮತ್ ಕಂಟ್ರೋಲ್ ಬತ್ತ ಮಾಡ ಕಮ್ಮಿ
ಶುಗರ್ ಎಂತ ನಾರ್ಮಲ್ ತಿನ್ಬಾರಡ್ದಂತ ರಾಗಿ ರೋಟಿ ತಿನ್ಬಂತ ರಾಗಿ ರೊಟ್ಟಿ ರಾಗಿ ಒಟ ರಾಗಿ ತಿನ್ಬೇಕಕ್ ನೋಡಿ ಏನಾಗಲ್ಲ
ಏನ್ ಏನು ಆಗಲ್ಲ ಬಟ್ ಲಿಮಿಟೆಡ್ ಫುಡ್ ಅಲ್ಲ ಪಾಪ ಅವರು ಬಟ್ಟಿ ತುಂಬಾ ತಿನ್ನಪ್ಲಿಲ್ಲ ಏನ್ ಇಲ್ಲ
ಅದಕ್ ಕಾರಣ ಅದ ಕಾರಣ ಏನಂತ ಹೇಳ ಒಂದೊಂದು ಒಂದು ರೇರ್ ಜೀನ್ಸ್ ಮೊದಲಿಂದ ಬಂದಿರ್ತದ ಮೊದಲಿಂದ ಈಗ ಫ್ಯಾಮಿಲಿದಾಗ ಅದೊಂದು ಇದ ಡಿಸ ಆರ್ಡರ್ ಪಿಡಿಗ್ರ ಹೆಂಗಿರ್ತ ಅದ್ರಲಿಂದಿಂದ ತಗಾಕ್ ಕುಂತಾರ ನೋಡಿ ಶುಗರ್ ಫ್ಯಾಮಿಲಿಲಿಂದ ಬರಕ ಕುಂತದ ಈಗ ಹಿಂದ್ ಯಾರಿಗಿಂತ ಮುಂದ್ ಬರ್ತ ಅಂತ ಆದದ್ರ ಒಬ್ಬೊಬ್ಬರು ಜಾಸ್ತಿ ಸಕರೆ ತಿಂದಿರ್ತಾರ ಅವ ಏಜ್ನ್ಯಾಗ
ಈಗ ಈಗ ಜಲ್ದಿ ಹುಟ್ಟಿನ ಕುಸಿಗೆ ಬರತೈತಿ ಎಂ ಪೆಂಟ್ ಒಳಗ
ಬಿ ಪಿ ಸುಗರ್ ಫುಡ್ ಲಿಂದ ಎಲ್ಲಾ ಫುಡ್ಲ್ಲಿ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಮೈದಾ ಶು ಶುಗರ್ ಸಾಲ್ಟ್ ಇವೆಲ್ಲ ತಿನ್ಬಾರ್ದಂತ ವೈಟ್ ಈಗಲ್ಲಾ ಮೈದಾನೇ ಬೇಕಲ್ಲ ಮತ್ತೆ ಪಾನಿ ಪೂರಿ ಮಾಡಾಕ ಮತ್ತ ಇವೆಲ್ಲ ಗೋಬಿ ಮಂಚೂರು ಮಾಡಕ ಅಂತವಲ್ಲ ಪಾಣಿ
ತಂದೂರಿ ರೊಟ್ಟಿ ಎಲ್ಲಾ ಮೈದಾನೆ
ಮೈದಾನ ಅಂದ್ರ ಚನ್ನದ ನಡ್ತಾರ ಎಲ್ ಅದೇ ತಿಂತಾರ
ಏನ್ನಂದ್ ಬಿಡಲ್ಲ ಯಾರು ಮತ್ತ
ತಿಳಿಯಾಲ ಜನ್ರಿಗೆ ಮೊದಲಿಂದ ಈಗಿದ ಏನ್ ಡಿಫ್ರೆನ್ಸ್ ಅಲ್ಲ ಮೊದಲ್ ಹೆಂಗಿದ್ರರು ಈಗ ಹೆಂಗ್ರ ಆನ್ಷಿಯಂಟ್
ಮೊದಲಿನ ಫುಡ್ ಬೇರೆ ಈಗಿನ ಫುಡ್ ಬೇರೆ ಮೊದ್ಲ್ ಹೆಂಗಿತ್ತು ಬ ರೆ ಪ್ಯಾಡೆ ಕಾಳ ಎಲ್ಲಾ ಈಗನ್ ಕಾಲ್ದಾಗ ಇ ಅವ್ರಗನ್ ಪ್ರಿಪರೇಷನ್ ರೀ ಹೆಂಗಿತ್ತು
ಹ್ಮ್ ಅವ್ರ ಅವ್ರ ನೋಡ ಕೈಲಿ ಎಲ್ಲಾ ಮಾಡ್ತಿರಕ ಅಂದ್ರೆ ಈಗ ಒಂದು ನಾ ನಮ್ ಮನ್ಂಗ ಹೇಳ್ತಾರ ನಮ್ಮ ಆಯಾರ ನಾಲ್ಕ ದ್ದು ಹಿಟ್ಟು ಬೀಸಿ ರೊಟ್ಟಿ ಮಾಡ್ತಿದ್ರಂತ ಈಗ
ಮಷಿನ್ದ ಹಾಕ್ರ ಆ ಪೇಪರ್ ಕಪ್ಲೆ ರೊಟ್ಟಿ ಬಂದ್ ಬಿಡ್ ಇದ್ರಾಗ ಮಷಿನ್ ತೆಳು ಪೇಪರ್ ತೆಳು ಇರ್ತವ ಮಷಿನ್ ಬಂದಬ ಬಿಡ್ತಾವ ಹಳ್ಳ ಅವಗೆಲ್ಲವು ಈಗೆಲ್ಲಾ ಮಿಕ್ಸರ್ ಗ್ರೈಂಡ್ರ ಅವಾಗೆಲ್ಲ ಕಲ್ಲಿಲಿ ಕುಡ್ತಿದ್ರು ಖಾರ ಪೀರದ ಎಲ್ಲ ಈಗೆಲ್ಲ ಖಾರದ ಮಷೀನ್ ಗಿರಣಿ ಹಾಗೆಲ್ಲ ಕೈಲ ಕೂತ್ ಮಾಡ್ತಿದ್ರು ಲ್ಲ ಹೆಣ್ಮಕ್ಳಿಗ ಅದು ಎಕ್ಸರ್ಸೈಜ್ ಮಾತಿತ್ತು ಅದು ಪೆಡ್ರಡ್ಸ್ ಹೆಣ್ಮಕ್ಳಿಗೆ ಫಿರಡ್ಸ್ ಕ್ರಾಂಸ್ ಅದು ಬಾಳ ಹೆಲ್ಪ್ ಆತಿತ್ತ ಅಲ್ಲಿ ಅದ ಏನ್ ಎಕ್ಸರ್ಸೈಜ್ ಮಾಡಿದ್ರ ಬೀಿಸೋದು ರೊಟ್ಟಿ ಹೊಡೋದೆಲ್ಲ ಅದು ಕಲ್ಲು ತಿರುಗಸೋದು ಅದೊಂದ್ ಎಕ್ಸಸೈಸ್ ಅಂತ ಅವ್ರಗ ಪೇನ್ ರಿಡ್ಯೂಸ್ ಮಾಡ್ತಿತ್ತ ಅಂತ
ಈಗ ಅದ ಎಲ್ಲಿ ಮಾಡಕೊಂಂತ್ರ ಚೆಗದ ಅಲ್ಲವು
ಹ ಈಗಲ್ ಸಿಗಲ್ ಕಾಣಲ್ಲ ಈಗವು ಈಗ ಅಷ್ಟ ಅವು ಹೂರ್ ಹೋಳ್ಗಿ ಮಾಡ ಸಂಬಂಧ ಹಊರ್ಣರು ಇದ ಮಾಡ್ಕೊಳಕಕ್ ಒಂದ್ ಕಾ ಸಿಗತ ನೋಡ ಬರಿ ಮುಗಿಯತಿ ಈಗೆಲ್ಲ ಕುಕ್ಕರ್ ಪ್ರೆಷರ್ ಕುಕ್ಕರ್ ಫುಡ್ ಪ್ರೊಸೆಸರ್ ಮಿಕ್ಸರ್ ಗ್ರೈಂಡರ್
ಹೋಳ್ಗಿ ಮಾಡಕ್ ಹೋಳಗಿ ಮಾಡಕ್ ಒಂದು ಗ್ಯಾಜೆಟ್ ತಗ್ದಾರೆ ಅದಕ್ಕ
ಅದಕ್ಕೂ ಬಂದಾವ ಎಲ್ಲ ಜ್ಜಿತ್ತು ಅವಾಗಲ್ಲ ಟೈಮ್ ಅದು ಇದು ಏನು ನೋಡ್ತಿದ್ದಿಲ್ಲ ಈಗ ಒಟ್ಟು ಟೈಮ್ ಅರ್ಜೆಂಟ್ ಅರ್ಜೆಂಟ್ ಕೆಲ್ಸ ಕೆಲ್ಸ ಕೇಳ್ಕರೆೇ ಏನೇನ್ೀ ಮಾಡೋದು ಅವಾಗೆಲ್ಲಾ ಸ್ಲೋ ಆರಾಮ್ ನೀವ ಅಂತ
ಹ್ಮ್ ಅಾಗಿ ಅವಾಗ ಏನಿತ್ತು ಬರೀ ಅವಾಗ ಹೆಂಗಿತ್ತ ಅಂದ್ರ ಬರೀ ನಮಗ ಹೊಟ್ಟಿ ಆದ್ರ ಊಟ ಶೇಖರ್ ಸಾಕ್ ಆದ್ರೆ ಈಗ ನಮ್ಮ ಆಶೆಗಳುಲ್ಲಾ ಹೆಂಗ ಒಬ್ಬೊಬ್ರು ಗೊತ್ತಾ
ಹೌದು
ಕಾರ್ತೋಗ ಈ ಕಾರ್ತೋಗ ಅವ ಅವ ಏನಿಲ್ಲ ಬರೇ ಹೊಟ್ಟಿ ಹೊಟ್ಟಿ ಊಟ ಸಿಕ್ಕ್ರ ಸಾಕ ನಾವ್ ಬದಕಿದ್ರ ಸಾಕ ಈಗ
ಈಗಿಲ್ಲ ಊಟ ಅದು ಊಟ ಸರಿ ಆಗ್ಬೇಕಂದ್ರೆ ಫ್ಲೇವರ್ ಹಾಕೋದ ಮತ್ತದ್ರಾಗ ಕಲರ್ ಹಾಕದ ಫ್ಲವರ್ ಹಾಕದ.
ಅದ್ರಲ್ಲಿ ಮೈನ್ ರೀಸನ್ ಅಂದ್ರ ಫ್ಲವರ್ ಮತ್ತ ಅಂದ ಟೇಸ್ಟಿ್ ಪೌಡರ್ ಬರ್ತ್ತೆ
ಹಾ ಟೇಸ್ಟಿಂಗ್ ಪೌಡರ್ ಆಾಕ್ಬಿಡದು ಉಪ್ಪು ಹೆಚ್ಚಿ ಕಮ್ಮತ್ ್ರ ಏನ್ ಕಮ್ಮಿ ಆತ್ತು ಏನೇನೋ ಮಾಡ್ಬೋದು ಅದಕ್ಕೆ ಟೇಸ್ಟಿಂಗ್ ಪೌಡರ್ ಸೋಡಾ ಸೋಡಾ ಒಂದ್ ಹಾಕ್ತಾರದ ಬಾಷೆ ಎಲ್ಲಿ ಹೋದ್ರು ಹೊಟೆಲ್ ಬೋದಾಗ
ನೋಡ್ ಬೈ ಜಲ್ದಿ ಹೊಟ್ಟಿ ತುಂಬತಾ ಆದ್ರ ಮತ್ತೆ ಜಲ್ದಿ ನಾ ಸ್ವ
ಜಲ್ದಿನೇಸ್ತ್ರ ಎಫೆಕ್ಟ್ ಬೇರೆ ಮತ್ತ ಅದ ಗ್ಯಾಸ್ಟ್ರಿ ಆತೈತಿ
ಹಾ ಗ್ಯಾಸ್ಟ್ರಟಜ್ ಆಯತ ಅಂದ್ರ ಮತ್ತತ್ ಅದೇ ಚಾೂನ್ಯ ಗ್ಯಾಸ್ಟ್ರ ಮತ್ತತ್ ಊಟ ಹೋಗಲ್ಲ ಲೂಸ್ ಮೋಷನ್ ಈಗಂತರ ಸಮಸ್ಯೆ ಈಗಿನ ಜನರೇಷನ್ ನಾ ಕೇಳಿದ್ದೆ ಗ್ಯಾಸ್ಟ್ರಿಕ್ ಡಯಾಬಿಟೀಸ್ ಬಿ ಪಿ ಇವು ಹಾಳ ಮಾಡಡತಾೋ್ರ ಈಗಂತ್ರ ಪ್ರತೊಬ್ರು ವಯಸ್ಸಾದದರ್ ಈಗ ಅವ್ರ ಪಾಪ ಅವ್ರ ಮೊದಲು ಊಟಕ್ಕೆ ಈಗ ಊಟ ಸಟ್ಟಗಲ ಆದವ್ರಿಗೆ ಬರೀ ಇವೇ ಪ್ರಾಬ್ಲಮ್ ಮಾಡುದು್ ನೋಡಮ್ ಮದಲಿಂದು
ಹ
ಹ
ಮೊದಲ ಹಿಂದನ್ ಕಾಲದ ಮಂದ್ ಹೆಂಗಿತ್ತ ಅಂದ್ರ ಆ ಸೀಸನ್ದ ಏನ್ ಸಿಗತೈತ್ ನೋಡ ಅದಿಷ್ಟೇ ತಿಂದಕರೆ ಗಪ್ಕೊಂಡಿರ್ತಿದ್ರು ಈಗಿಲ್ಲ ಆ ಸೀಸನ್ ಇಲ್ಲಾಂದ್ರರು ಅದು ಬೇಕು
ಹೈಬ್ರಿಡ್
ಬ ಅದ ಏನು ಉಪಯೋಗಪ್ಪ ಈಗೆಲ್ಲಾ ಮಂದಿ ಎಚ್ಚತ್ಕೋರ
ಮೊದ್ಲ್ ನೋಡು ಈಗ ಯಾವ ಯಾವ್ದ್ ಪಲ್ಯ ಮಾಡತರಿ ನಮ್ಮ ಮನ್ಯಾಗ ನಾವ್ ಸಣ್ಣರ್ದ ಈಗ ಯಾವ ಒಟ್ಟ ಸಿಗಲಾಗಿ ಮಾರ್ಕೊಂಡವು ಈಗ ಈಗ ನುಡುಗರು ತೋರ್ಸಿದ್ರ ಅದು ಯಾ ಎಲ್ಲಿ ತಿಂತಿ ಅನ್ಕಳ್ತಾರ ನಮಗೆ ದೇ ಮಾತ್ತ ನೋಡ್ರ ನಮಗ್ ಗೊತ್ತರ್ತ ನಾವ್ ಎಲ್ಲಿ ಬೇಕ ಅಲ್ಲಿ ಹಣ್ಣ ದಾರೆ ೋಟಿ ಹಣ್ಣ ಹಾರ ತಿಂತಿದ್ ಈಗ ಈಗ ನೋಡರು ಸೀದಾ ಹೋಗ್ ಶೀದಾ ಬರ್ತಾವ ಅಂತ ಒಟ್ಟ ಏನ್ ಮಾಡ
ಆಗಲೇ ಸಿಗಲ್ಲ ಏನುಷಿಗಾಲಿಗೆಲ್ಲೇಾರೆ ಗಿಡವಾಳ್ರೆ ಕರ್ಸಲ್ಲ ಹಳ್ಳಿದು ಗಿಡಗಳು ಯಾವರ್ತವೆ ಅಂತ ಗೊತ್ತಾ ರೋಡ್ ಅಲ್ಲಿ ನೀವ್ ಇರ್ತಾವ ಡಿಸೈನ್ ಗಿಡ
ಹ ಮೊದಲು ಅದೇ ನಮ್ಮ ಹಳೆ ಮನೆ ಅಂತ ಮತ್ತ ಎಲ್ಲಾ ಹೋದ್ರ ಮನೆ ಬಾಜು ತೆಂಗಿನ ಗಿಡ ಮತ್ ಮಾವಿನ ಗಿಡ ಅವ್ ನಂಬಲ್ಲಿ
ಮನೆ ಹಿಂದೆ ಐದಾರು ಅಣ್ಣನ ಗಿಡಗಳು ಇರ್ತವೆ ತೆಂಗಿನ ಗಿಡ ಇರುತ್ತೆ ಒಂದು ಮನೆ ಫಿಕ್ಸ್ ಇಲ್ಲ ಮೂರ್ನಾಲ್ಕು ಮನೆ
ಈಗನ್ ಈಗನ್ ಕಾಲದಾಗ ಈಗೆಲ್ಲ ಡಿಸೈನ್ ಹೋದ್ ಗಿಡ ಉಪಾಯಿ ಕತ ಹೊಟ್ಟಾ ಚೊಕ್ಕಿ ಗಿಡ
ರೋಜಾ ವಾಟರ್ ಮಿಲನ್
ಹಂಗೆ ಈಗಿನ ಕಾಲದ ರೊಕ್ಕ ಜಾಸ್ತಿ ಆದೆ ವ್ಯಾಲ್ಯೂ ಇರ್ಲ್ಲದಂಂಗ ಬಟ್ ದಾ ಇಕ ಒಓಟ್ಟ ವಲ್ಯೂ ಕೊಡ್
ಈ ಹಳ್ಳಿಯಲ್ಲಿ ಮನೆಗ್ ಒಂದೊಂದು ಮಾವಿನ ಮರ ಐತಿ ನೋಡಿರ್ತೀರ ಅಲ್ವಾ ಎಷ್ಟು ಮರದಲ್ಲಿ ಎಷ್ಟೊಂದು ಜೊತ್ ಬಿದ್ದಿರುತ್ತವೆ
ಬಾಳ ಕಡಿಮೆ ರೈಟ್ ಅನ್ಸತ್ತೆ ಮನೆ ಮುಂದ ಹ್ಮ್ ಎಲ್ಲಿ ಹೊಲ್ದಾಗ ಅಷ್ಟೇ ಹೊಲ್ದಾಗನು ಸುಮ್ಮ್ ಆದ ಹೆಸರು ಬೆಳೆಸಿರ್ತಾರ ಅದಕ್ಕೇಏನು ದಾದ ಮಾಡೋಂಗಗೆಿಲ್ಲ ಕೇಳೋಂಗಿಲ್ಲ ಅದೇ ಅವೇ ಹಣ್ಣು ಮತ್ತ ದಾದ ಮಾಡಡಗೆಲ್ಲ ಕೇಳ ಮಾಡ್ರೆ ಅವೇ ಹಣ್ಣು ರೊಕ್ಕೊಂಡ ಕೇಡದಾ ಇ
ನಿಜ ಅಷ್ಟೇ
ಅವೇ ತಾವಿ ಗಿಡ ಹಚ್ಚಿ ಅದ ಕೇರ್ ಮಾಡಿ ನೀರ್ ಗೀರ್ ಬಿಟ್ಟು ಹೊರ್ಗ ಆದ್ರೆ ಹೋಗೋದಿಲ್ ಕೂಡ ಹೊರ್ಲ ಹೋಗೋದು ಸೆಕೆಂಡ್ ರಲೀಸ್ ಹಾಗ್ಬಿಡ್ತಾರೆ ಇವಾಗ ಹಂಗೆ ಹೊಲಕ್ ಹೋಲ್ಲಾರ ರೀಜನ್ ಏನದಂದ್ರ ಈಗ ಮಳೆ ಸರಿಯಾಗ್ ಬರಲ್ಲ ಅದೊಂದ್ ಸಮಸ್ಯೆ
ರೈತರಿಗೆ ತುಂಬಾ ಬೇಜಾರು ಯಾಕಂದರೆ ಟೈಮ್ ಗೆ ಮಳೆ ಬರಲ್ಲ ಏನಿಲ್ಲ ಅ ಸೀಸನ್ ಚೇಂಜ್ ಅಲ್ಲ ಆತ್ತ ಮನುಷ್ಯ ಹೆಂಗ್ ಚೇಂಜ್ ಆತಾರ ಸೀಸನ್ ಚೇಂಜ್ ಅಲ್ಲತ ಈಗ
ಹ್ಮ್ ಹ್ಮ್
ಕರೆಕ್ಟ್ ಇದನು ಆಗುವಂತ ಯಾಕ್ರ ಉಲ್ಟಾ ಪಲ್ಟಾ ಅಲತ್ ಬ್ಯಾಷ ಎಲ್ಲ ಮಡಿ ಆತಿತ್ತು
ಯಾವಾಗ್ಲೂ ಇಂಗೆ ಬೇಜಾರಲ್ಲಿ ಇರೋದು
ಹ್ಮ್ ಎಲ್ಲ ನಿಶ್ಚೇಿಸ ಕದುಕಿತು ಎಲ್ಲಾ ಆಯ್ತಯ್ತು ಹ್ಮ್ ಕೆ